ಹಲೋ ಹಾ ಏನ್ ಮಾಡ್ತಿದ್ದೀವಿ ಬ್ರೋ.
ಸುಮ್ನೆ ಕುಂತಿದ್ದೀವಿ ಬ್ರೋ ನೀವು.
ನಾವು ಹಿಂಗೆ ಇಲ್ಲೇ ಒಂದು ಕೆಲ್ಸ ಇತ್ತು ಬ್ರೋ ಹೊರ್ಗಡೆ ಬಂದಿದ್ವಿ.
ಹ್ಮ್ ಊಟ.
ಊಟ ಆಯ್ತು ಬ್ರೋ ನಿಮ್ದು.
ನಮ್ದು ಆಯ್ತು ಬ್ರೋ ಮುದ್ದೆ.
ಮುದ್ದೆ ಹಾ ಬ್ರೋ ನಾವು ಇನ್ನು ಊಟ್ ಟ ಮಾಡಿಲ್ಲ ಮಾಡ್ಬೇಕು ಬ್ರೋ ಈಗೋಗಿ.
ಹ್ಮ್ ಹೌದಾ.
ಹ್ಞ ರ
ಹೆಂಗ್ ಕೆಲ್ಸವ್ರರು ಮನೆ ಕಡೆ
ಏ ಮನೆ ಕಡೆ ಏನು ಇಲ್ಲ ಬ್ರರು ಒಂದ ಇಪ್ಪತ್ ವರ್ಷಗಳು ಮಾಡ್ಕೊ್ಬಿಟ್ಟಿದೀನಿ
ಓ ಮಸ್ತ
ಹ ಮತ್ ಅಂದ್ರೆ ಇರು ಇನ್ನೇನ್ರು ಬೆಳಿಗ್ಗೆ ಒಂದ್ ಎರಡ್ ಅವರ್ ಕೆಲ್ಸ ಸಂಜೆ ಒಂದ್ ಎರಡ್ ಅವರ್ ಕೆಲ್ಸ ಇನ್ ಮ ಮಧ್ಯಾಹ್ನರು ಟೈಮ್ ಎಲ್ಲಾ ಫುಲ್ ಆರಾಮ್ರು
ಅಂದ್ರೆ ನಾನು ಮಾಡ್ಬೇಕಂತ ಇದ್ದೀನಿ
ಹಾ
ಅಂದ್ರೆ ಮಾನವ ಅಂದ್ರೆ ನ ನಮ್ಮ ಹತ್ರನ ಎರಡು ಕರ ಇದೆ
ಹಾ ಹಾ ಹಾ
ಅಂದ್ರೆ ಯಾವ್ದ ಒಂದ್ ಫೀಮಸ್ ಇದೆ
ಹಾ
ಎರಡ್ ಕರ ಇದೆ
ಹಾ ಹಾ
ಅಂದ್ರೆ ನೀವೆಲ್ಲಾ ಮಾಡಿದರ ಯಾವ ತರ ಮಾಡ್ಬೇಕು ಅಂತ ಗೊತ್ತಿಲ್ಲ ನಂಗು
ಹ ಅಲ್ಲ ಗರು ನೀವು ಅದು ಸೀಮೆಸ ಎಲ್ಲ ತಗ್ದ್ ಬಿಡಿಗ್ರು ಅಂದ್ರೆ ಹಾಲು ಜಾಸ್ತಿ ಕೊೂಡಲ್ಲ ಮಾಮೂಲು ಒಂದ ಎ ಒಂದ ಲೀಟರ್ ಎರಡ್ ಲೀಟರ್ ಕೊಡು ಅನ್ಸುತ್ತ ಅಷ್ಟೇ
ಹ್ಮ್ ಹೌದಾ
ಹಾ ಬರು ಅತ್ ಬಾರಿ ಕಡಿಮೆ ಕೊಡ್ತಾವ ಅವರು ಈಗ ಮತ್ ಈಗ ಹೊಸ ಹೊಸ ತಡೆಗಳು ಚೆನ್ನಾಗಿರೋ ಬಂದಿದಾವರು ಎಚ್ ಎಫ್ ಅಂತ ಇದೆ ಗೀರ್ ಅಂತ ಇದೆ ಮತ್ತೆ ಈಗ ಹೊಸ್ದಾಗಾವ ಎ ಬಿ ಎಂ ಎಸ್ ಯಾವ ಒ್ ಚನ್ನಾಗಿ ಮಾಡ್ತತಿವರರು ಅ್ರ ಈಗ ಒಂದ್ ವರ್ಷ ಸಾಕಕ್ ಬಿಟ್ರೆ ಸಾಕುಬ್ರು ಅದು
ಹ್ಮ ಹಾ ಹ ಹಲೋ ಹಲೋ ಕೇಳಿಸಿದ್ಯಾ
ಹ
ಹಲೋ
ಈ ಕ
ಹ್ಮ್ ಹೇಳಿ ಹೇಳಿ
ಈಗ ಎ ಬಿ ಎಂ ಎಸ್ ಅಂದ ಒಂದ್ ಕರು ಬಂದಿದೆವರು ಅದ ಇಂಜೆ ಅದ್ ಇಂಜೆಕ್ಷನ್ ಮಾಡಸ್್ಬೇಕ್ರ ಈಗ ಈಟಿ ಏನ್ ಬರುತ್ತಲ್ಲ ಬ್ರ ಒಂದಸು ಅವಾಗ ಒಂದ್ ಸೆವೆನ್ ಹಂಡ್ರೆಡ್ ಕೊಟ್ಬಿಟ್ರೆ ಅದು ಅವರೇ ಬಂದ್ಬಿಟ್ಟು ಒಂದು ಇಂಜೆಕ್ಷನ್ ಮಾಡೋಗ್ಬ ಬಿಡ್ತಾರೆ ಅವರು
ಹಾ ಹಾ
ಅದ್ ಕರರು ಒಂದ್ ಹತ್ತು ತಿಂಗ್ಳ ಏನಾದ್ರು ನೀವ್ ಚೆನ್ನಾಗ್ ಸಾಕ್ಬಿಟ್ರಿ ಹ ಈಗ ಏನ್ ಹಾಲ್ ಕರೆ ಇನ್ನು ಆಕಲು ಹುಳ ಇದಾವದಬ್ರು ಅವ ಎಲ್ಲಕ್ಕೂ ಕೂಡ ಸೈಡ್ ಹೊಡಿಯತಿವರು ಆತರ ಅವರು ಮಸ್ತ್ ಇದವರು ಅದ ಬ್ರೀಡ್ ಮಾತ್ರ ಈಗ ಒಂದ ಆರು ತಿಂಗಳು ಕೆಳಗೆಬರು ನ್ ಫ್ರೆಂಡು ಹ ಅದೊಂದು ಎರಡು ತಿಂಗಳು ಕರನೇ ಅವರು ಅರವತ್ ಸಾವಿರ ಕೊಡ್ ತಂದಿದ್ದ ಅರವತ್ತು ಸಾವಿರ ಕೊಡ್ ೊಂದು ಇದಾದ ಮೊನ್ನೆಯನ್ನು ಕರು ಹಾಕಿದೆ ಆ ಒಂದು ಒತ್ತು ಹೊತ್ತಿಗೆ ಬರು ಅದು ಮಾರ್ನಿಂಗ್ ಒಂದ ಮೂವತ್ತಲ್ರು ಕೊಡುತ್ತೆ ಬರು ಮಾರ್ನಿಂಗು
ಹ
ಅದೊಂದೇ ಒಂದ್ ಮೂವತ್ ಲೀಟರ್ ಕೊಡುತ್ತೇ ಬರು ಮಾರ್ನಿಂಗು ಇವ್ನಿಂಗು ಒಂದ್ ಇಪ್ಪತ್ತು ಲೀಟರ್ ಕೊಡುತ್ತ ಬರು ಹಂಗ ಅವನು ಡೈಲಿ ಇಬ್ರು ಒಂದು್ ಎಪ್ಪತ್ತು ಲೀಟರ್ ಒಂದು ಐವತ್ತು ಲೀಟರ್ ಅದರಿಂದ ಆಾಕ್ತಾನ ಒಬ್ರು ಐವತ್ತು ಲೀಟರ್ ಹಾಕಿದ್ರ ಒಬ್ರು ಒಂದು ಹತ್ತು ಹ ಲೀಟರ್ ಅಮೌಂಟು ಬರ ಆಗ್ಲು ಖರ್ಚಿಗೆ ಹೋಗ್ಬಿಡ್ಲಿ ಇವರು ಅಂದ್ರೆ ಫೀಡಿಗೆ ಅದಕ್ಕೆ ಇದಕ್ಕೆ ಹೋಗಿದ್ರು ಇನ್ನೊಂದ ನಲ್ವತ್ ಲೀಟರ್ದ ಆದ್ರರು ಅಮೌಂಟ್ ಉಳಿಯತಾರ ಅವರು
ಹೌದ ಬ್ರೋ
ಹಾ ಅದು ಬಿಟ್ರೆ ಬೇರೆ ಬೇರೆ ಚೆನ್ನಾಗಿರಾವೇ ಇದ್ದಾವೆ
ಹೌದು
ಹ್ಮ ಮತ್ತೆಬ್ರು ನೀವ ನೀವು ಎಷ್ಟು ಇಷ್ಟ ಆಕಲ್ ಮಾಡ್ಬೇಕು ಅಂತಿದೀರಬ್ರೋ ಅ ನೀವು ಎಷ್ಟು ಆಕಳುಗಳು ತರಬೇಕು ಅಂತ ಇದ್ದೀರ ಅವರು
ಎಲ್ಲಿಗೂ ಒಂದ್ ಎರಡ್ ಮೂರ್ಷ್ಟ ಅಷ್ಟು ಬಜೆಟು ಇಲ್ಲ
ಅಲ್ಲ ಬ್ರೋ ನೋಡಿಬ್ರರು ಈಗ ನಮ್ದ್ರಲ್ಲಿ ಈಗ ಚೆನ್ನಾಗಿರೋ ಆಕ್ಳಗಳಗಳು ಇದ್ದಾವೆ ನಮ್ಮ ಫಾದರ್ ಬೇರ ಹುಷಾರಿಲ್ಲ ಈಗ
ಹಾ ಹಾ
ಹ ಅದಕ್ಕೆ ಈಗ ಹಾಸ್ಪಿಟ್ಲ್ ಖರ್ಚಿಗೆ ಅಮೌಂಟ್ ಇಲ್ಲ ಅಂತಾನ ಹೇಳ್ತಿದೀವಿ
ಅದಕ್ಕೆ ಈ ನಾವು ಕೂಡ ಈಗ ಮಾರ್ಬೇಕು ಅಂತ ಇದ್ದಿವವಿ ಬ್ರೋ ಬಂದಿಬ್ರು ಒಂದ್ಸತಿ ನಮ್ಮ ಫಾರ್ಮಗೆ ವಿಸಿಟ್ ಮಾಡಿ ಎಲ್ಲೆಲ್ಲಾ ಎಷ್ಟು ಎಷ್ಟು ಕೊಡ್ತದೆ ಎಲ್ಲೆಲ್ಲಾ ಎಲ್ಲಾ ಆಕಳುಗಳು ಎಷ್ಟ್ ಎಷ್ಟು ಕೊಡ್ತವೆ ಅಂತಾನೂ ತೋರ್ಸ್ತವಿಬ್ರೋ ಇದರಾಗ್ ಮೋಸ ಮಾಡದ ಏನು ಇಲ್ಲವರು ಅಲ್ಲ ಬ್ರೋ ಈವಗ ಒಬ್ಬ ಫಾರ್ಮರ್ ಾಗಿ ಇನ್ನೊಬ್ಬ ಫಾರ್ಮರ್ರಿಗೆ ಮೋಸ ಮಾಡೋದು ಅಂದ್ರೆ ಅದು ಸರಿನೂ ಅನ್ಸಲ್ಲ ಅವ್ರು
ಇಲ್ಲ ಈಗ ಗೊತ್ತು ನಿಮ್ಮ ಮೊದ್ೇ ಪರಿಚಯ ಇದೀರ ನಿಮ್ಮೇಲ್ ನಂಬಿಕೆ ಇದಲ್ಲಿ
ಹಾ ಅದೇ ಬ್ರೋ ಬನ್ನಿ ನೋಡ್ ಕಳಿಬೇಕಾದ್ರ ಈಗ ಸ ಮಾರ್ನಿಂಗ್ ಬರ್ತೀರ ಸಂಜೆ ಬರ್ತರ ಒಬ್ರು
ದೌಡ್ಟ್ಟು ಬ್ರೋ ಅಂದ್ರೆ ನಾಳೆ ಆಗಲ್ಲ
ನಾಳೆ ಅಲ್ಲ ಬ್ರೋ ನೀವು ಯಾವಾಗ ಬರ್ತೀರಾ ಅಂದ್ರೆ ಒಂದ ದಿನ ಮುಂಚೆ ಫೋನ್ ಮಾಡಿಬ ಬಿಡಿ ಬ್ರೋ ನನಗೆ ಯಾಕೆಂದ್ರೆ ನೀವು್ ಬಂದ್ಮ್ಯೆ ನೀವು ಬಂದ ಮೇಾಗ ಬ್ರೋ ಒಂದೊಂದು ಆಾಳಡೆ ಎಷ್ಟು ಹಾ ಹಾಲು ಕೊಡ್ತವೆ ಅಂತ ಹೇಳ್ಬಿಟ್ಟು ನೀವು ಇದ್ರರಿಗೆ ಕರಿತೀವಿ ಇರು
ಅದೇ ಅದೇ ಮತ್ತೆನಾ ಬ್ರೋ ಹಲೋ
ಬ್ರೋ ಹಲೋ
ಹಾ ಹೇಳಿ ಹೇಳಿ ಹೇಳಿ
ಬ್ರೋ ಕೇಳಸಿದಿಲ್ಲ ಈ ಕೇಳಸಿದ್ರರು
ಹಾ ಇದಕ್ಕೆ ಏನಾಗ್ತಿದೆ
ಬ್ರೋ ನೆಟ್ವರ್ಕ್ ಏನಾರರು ಇಶ್ ಇದೆ ನೋಡಿ ಬ್ರೋ ನಿಮ್ ಕಡೆ
ಇಲ್ಲ ಇಲ್ಲ ಇವಾಗ ಹೇಳಿ
ಹಾ ಏನ್ರು ಅದು ನೀವು್ ಅಲ್ಕ ಒಂದು ಹತ್ತುೊಂದು ಗಂಟೆ ಮುಂಚೆ ಫೋನ್ ಮಾಡಿದ್ರರು ಬ್ರ ನನ್ಗೆ
ನಾನ್ ಅವಾಗಲೇ ಹಾ ಕರಯಾಗ ಸ್ಟಾರ್ಟ ಮಾಡತೀನಿ ಬ್ರರು ಅ್ರ ಹಾ ಅಂದ್ರೆ ಕಯಾಗ ಂಗ ಕಯಲ್ಲ ಬ್ರರು ಎಲ್ಲ ಮಿಷನ್ ಇಟ್ಟಿದೀವಿ ಹಾ ಬ್ರೋ ಮಿಸಿನಯಿದೆ ಮೊನ್ನೆ ಒಂದ್ ಇಪ್ಪತ್ತು ಸಾವಿರ ಕೊಟ್ಟ ಇಪ್ಪತ್ತು ಸಾವಿರ ಕೊಡ ತಂದೆವರು ಮಿಸಿನ್ ಕರಿಕ ಆಾಗಲ್ಲ ಅವರುಬ್ರೋ ಎಪ್ಪತ್ತ ಎಂಬತ್ ಲೀಟರ್ ಅಂದ್ರೆ ಹಾಲ ಎ ಕರೀರು
ರಿಸ್ಕ್ು ತಾಳಿಬ್ರರು ಪಾಪಕ್ ಕೈ ಏನ ಆಗ್ಬೇಡ
ಹಂಗ ಆಗ್ಬಿಟ್ಟು ಮೊನ್ನೆ ಒಂದ್ ಎರಡು ಮಿಷಿನ್ ತಂದಿದೀನಿಬ್ರೋ ನೀವು ಬನ್ನಿ ನಿಮಗೆ ಯಾವ ಆಕ್ಳ ಇಷ್ಟ ಆಗುತ್ತೋ ಅದನ್ನ ಹೇಳಬರು ಒಂದ್ ರೇಟ್ ಮಾಡ್ಕೊೋಣ ಬರು ಇನ್ನೇನು ಈ ಫ್ರೆಂಡ್ಸ್ ಆಗಿದೀವಲ್ಲಾ ಬೇಕಾದ್ರ ಒಬ್ಬರು ನೀವ್ ಆಕ್ಲು ತಗೊಂಡ್ ಹೋಗಿ ಬೇಕಾದ್ರೆ ಅಮೌಂಟ್ ಬೇಕಾದ್ರಿ ಲೇಟ್ ಆಗಿ ಕೊಡಂತ್ರಿ ಹಂಗೇನಿಲ್ಲ ಬ್ರೋ
ಅದೇ ಬೇಕಿದ್ರು ಅಂದ್ರೆ ನೀವೇ ಹೇಳಿದ್ರಲ್ಲ ನೀವ ಹೇಳ್ತರನೆ ಪಲಾನಿಂಗ್ ಇದೆ ನಮ್ದು ನಿಮ್ ಇಲ್ಲ ಎಕ್ಸ್ಪೀರಿಯನ್ಸ್ ಇದ್ದೀರಾ
ಅವರು ಎಕ್ಸ್ಪೀರಿಯೆನ್ಸ್ ಏನ್ ಚೆನ್ನಾಗಾಗಿದೆ ಬ್ರೋ ಫಸ್ಟ್ಗ ಇಂಗೆ ನಾನು ಹಿಂಗೆ ಸಂತಲ್ ಆಕ್ಲು ತಂದೆ
ಹ್ಮ
ಅದ್ರಿಂದ ಬ್ರೋ ನನ್ಗೆವಿ ಲಾಸ್ ಆಗ್ಬಿಡ್ತು ಬ್ರೋ ಆಮ್ಯಕಿಂದ ಎಲ್ಲಾ ಇನ್ಫಾರ್ಮೇಶನ್ ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಬಬಟ್ಟೆ ಕಲೆಕ್ಟ್ ಮಾಡ್ಕೊಂಡೆ ಈಗ ನಾನೇ ಇನ್ನೊಬ್ರಗ್ ಹೇಳಂಗೇಬ್ರು
ಒಳ್ಳೇದ ಅಲ್ವಾ ನಿಮ್ ಮುಂದ್ ಒಳ್ಳೇದ್ ಹೇಳ್ತಿದೀರಾ ಚೆನ್ನಾಗಿದೆ
ಹಾ ಬ್ರೋ
ಹ್ಮ ಒಳ್ಳೆ ಇನ್ಫಾರ್ಮೇಶನ್ ಹೇಳ್ತೀರ ಬ್ರೋ
ಅಲ್ಲ ಬ್ರೋ ಈಗ ಇನ್ನೊಬ್ರು ಕೆಟ್ರ ಏನ್ ಬರುತ್ತೇ ಬ್ರೋ
ಹ ಅದಕ್ಕ ನೀ ಹೇಳುದು ಕರೆಟೈತಳಿ
ಹಾ
ಹಲೋ ಹಲೋ ಹಲೋ
ಹ ಇನ್ನೊಂದು ನೆಟ್ ಇದಿಯಾ ಬ್ರೋ
ಎನ ಬ್ರೋ
ಬ್ರೋ ಈಗ ಸಾ್ಯಾಟರ್ಡೆ ವಷ್ಟೊತ್ತಗ ಟ್ರೈ ಮಾಡ್ತಿರಬ್್ರರು ಒಬ್ರಕ್ಕೆ
ಹಾ ಬರ್ತೀನಿ ಸ್ಯಾಟರ್ಡೆ ಎಷ್ಟ ಗತೇಳ ಹೇಳಿ ಫಂಕ್ಷನ್ ಇದೆ ಒಂದು ಹ್ಮ್ ಕಕೊಂಡು ಹೋಗ ಬರ್ತೀನಿ
ಹ ಬ್ರೋ ಅದೇ ಬ್ರೋ ಮತ್ತೀಗ ನಮ್ಮಲ್ಲಿ ಇ ಹೆಂಗೆ ಗೊತ್ತ ಬ್ರೋ ಸೇಲ್ಸ್ ಬಹಳ ಜನ ಬರ್ತಿರ್ತಾರ ಅವಬ್ರು
ಹ್ಮ್ ಹ್ಮ್
ಈಗ ಎಲ್ಲರಿಗೂ ಕೊಟ್ಟ ಕೊಟ್ಟು ಕೊಟ್ಟ ರೂಡಿ ಮಾಡಿಬಿಟ್ಟಿದ್ವಾಗರು ಚೀಫ ರೇಟಿಗೆ ಎಲ್ಲ ಅ್ರೆೀಡಿಯಂ ರೇಟ್ ನ ಏನ್ ತಂದ ಇರ್ತೀವ್ರ ಅದೇ ರೇಟಿಗೆ ಕೊಡೋದು
ಬೆಸ್ಟ್
ಹಿಂಗಾಗಿ ಚೆನ್ನಾಗಿರೋ ಹಾಕ್ಲ್ಗಳು ಜಾಸ್ತಿ ಇರಲ್ಲ ಬ್ರೋ ಎಲ್ಲ ಒಂದ ತಗ ತಗೊಂಡ್ ಹೋಗ್ಬಿಡ್ತಾರೆ
ಹ್ಮ್ ಹ್ಮ್
ನೋಡಿ ಬ್ರೋ ನಿಮಗೆ ಒಂದ್ ಎಷ್ಟ್ ಲೀಟ್ರ ಕರಯೋಕ ಬೇಕ ಬ್ರೋ
ಬ್ರೋ ಅಂದ್ರೆ ಒಂದ್ ಐವತ್ತೆಟರು ಸಾಕು
ಹ್ಮ್ ನಂದ್ರ ಒಂದ್ ಎರಡ್ ಮೂರ್ೂಪಿಗಿತ್ತು ಫಾರ್ಮಿಂಗ್ ಎಲ್ಲ ಗೊ ಇತ್ತಲ್ಲ ಹಿಂಗು ಅ ಇವೆಲ್ಲ ಇ ಸ್ಕೂಲ್ ಇದೆಯಲ್ಲ ಇವೆಲ್ಲಾ ಬಾಳ ಯೂಸ ಬ್ರೋ ದೇವರು ನಾವು ದೇವ್ರದು
ಹಾ ಬ್ರೋ ಎಲ್ಲಾ ಆಲ್ಮೋಸ್ಟ್ ಎಲ್ಲಿ ದೇವರು ಒಂದ
ಅದೇ ಅದೇನ್ ಗೊತ್ತಾ
ಹ್ಮ್
ಅಂದ್ರೆ ಅದ್ರಿಂದ ಸಾಕದ್ರಿಂದ ಇ ಏನ್ಯೂಸ್ ಇಲ್ಲ ಬ್ರೋ ಹಾಲಿಂದ ಹಿಡ್ದು ಬೆಣ್ಣೆ ಮೊಸರು
ಹಾ ಆದರು ಈ ಬೇರೆ ಕಡೆ ಎಲ್ಲ ಬ್ರೋ ಅದು ಗೋ ಇದು್ ಅಂದ್ರೆ ಗೋಮಮೂತ್ರ ಅಂತಾರೆ ಬ್ರೋ ಅದು ರಿಸೀವ್ ಮಾಡತ್ತಲ್ಲ ಅದ ಅದು ಪರ್ ಲೀಟರ್ ಟೂ ಹಂಡ್ರೆಡ್ ಏನ ಇದೆವರು ಅದು
ಬ್ರೋ ಒಂದು ಎಲ್ಲಾ ಪ್ರಾಫಿಟ್ ಇದೆ ನಾವ ಒಂದ್ರ ಉಳುಮ್ಯಾಗ ಮಾಡ್ಕೋಬಹುದು ಅಂದ್ರೆ ದೇವ್ರಲ್ಲ ಅಂದ್ರೆ ಒಳ್ಳೆ ಇದಲ್ವಾ ನಮ್ಗೂ ಅದೃಷ್ಟ ಅದು ಮನೆ ಇದ್ರೆ ಎಲ್ಲ ದೃಷ್ಟ ಅಂತಾರಲ್ಲ ಬ್ರೋ ಹ್ಮ್ ಗೋಮಾತಿನ
ಹ್ ಬ್ರೋ
ಹ್ಮ್ ಅಷ್ಟೇ ಅದಕ್ಕೆ ನಾವು ಒಂದ್ ಸ್ವಲ್ಪ ಅದ್ರ ಮೇಲೆ ನಮಗೂ ವೊಂದ್ ್ರೆ ಹಳ್ಳಿ ಕ ಹಳ್ಳಿ ಕಾರ್ ಶೋಗಿ ಇದೆ ಬ್ರೋ ಜಾಸ್ತಿ
ಹಾ ಹಾ ಕಟ್ಟಿದರ ಬ್ರೋ ಹಳ್ಳಿ ಕಡೆ ಏನಾದ್ರು
ಹ್ಮ್ ಇಲ್ಲ ಆತರ ಏನಿಲ್ಲ ಅಂದ್ರೆ ಅಂದ್ರೆ ಆಸೆ ಇದೆ ಇಮೇಲೆ ಈ ನಮ್ಮ ಅಣ್ಣಾರೆ ಎಲ್ಲ್ದು ಮಾಡ್ತಾರೆ ಅವ್ರು ಬಂದ್ರೆ ಅವ್ರ ಶೋಕಿ ಜಾಸ್ತಿ ಇದೆ
ಹಾ ಹಾ
ಹ್ಮ್ ನಮಿಗ ಒಸಪಷ್ಟೊಂದ್ರ ಬಗ್ ಐಡಿಯಾ ಇಲ್ಲ ಅದ್ರ ಬಗ್ಗೆ ನೀಗ ಓದದೇ ಇದಿಲ್ಲ
ಹಾ ಹಾ
ನೀವ್ ಹಾಕೊಂಡ್ ಇರೋದೇ ಆಗಿದೆ ಟೈಮ್ ಅಷ್ಟೇ
ಅಲ್ಲ ಬನ್ನಿ ಬ್ರೋ ಬರ್ತಿರಲ್ಲಾ ಒನ್ ಅವರ್ ಫ್ರೀ ಮಾಡ್ಕೊಂಡ್ ಬನ್ನಿ ನಮ್ಮ ಎಲ್ಲ ಹಳ್ಳಿಿಕಾರ್ ಗಿಳಿಕಾರ್ ಎಲ್ಲಾ ಇದ್ದಾವೆ ಎಲ್ಲಾ ತೋಸ್ಕೊಡ್ತೀನಿ
ಹಾ ಬರ್ತ್ ಬಂದಾಗ ಸಿಕ್ತರಲ್ಲ ಬಿಡಿ
ಹಾ ಬನ್ನಿವರು ಅಂದ್ರೆ ಬಂದು ಒಂದ ಟೂ ಅವರ್ ಇಲ್ಲ ಸ್ಪೆಂಡ್ ಮಾಡಿ
ಹಾ ಸ್ಟಡಿ ಬರ್ತಲ್ಲ ಸ್ಟಡಸ್ ಹೆಂಗಿದೇ ಬ್ರೋ ಸ್ಟಡೀಸ್ ಎಲ್ಲ ಹೆಂಗೆ ಎಷ್ಟೋರ್ ಹೋಗ್ತೀರಾ
ಏ ಹಂಗೇನಿಲ್ಲ ಬ್ರೋ ಒಂದ್ ಎರಡು ಅವರು ಓದ್ತೀನಿ
ಹ ಹೌದು
ಹ್ಮ್ ಹ್ಮ್
ಹ ಅಷ್ಟೊಂದ್ ಎರಡ್ ಅವರ್ ಮೂರವರ್ ಹೋಗ್ತೀರ ದಿನಕ್ಕೆ
ಹಾ ಅಷ್ಟ ಬ್ರೋ ಅದು ಸ್ಟಡೀಸ್ ಮೇಲೆ ಏನ್ ಜಾಸ್ತಿ ಕಂಟ್ರೆಸನ್ ಕಾಣ ಕಾಂಟ್ರೆಸನ್ ಇಲ್ಲ ಬ್ರೋ ಮನೆಗೆ ಒಂದು ಈ ಮದ್ವೆೇಲ್ ವೆಡ್ಡಿಂಗ್ ಕಾರ್ಡಿಗೋಸ್ಕರ ಹಾಕಸ್ಕೋಬೇಕಲ್ಲ ಬ್ರೋ
ಹ್ಮ್ ಹ್ಮ್
ಹಾ ಅದಕ್ಕೋಸ್ಕರನಾದ್ರರು ಒಂದ್ ಸ್ವಲ್ಪ ಓತಣ ಅಂತ
ಸರಿ ಸರಿ ಓದಿ ಓದಿ ಓದಿ ನಿಮ್ಗು ಒಳ್ಳೇದ ಆಾಗತ್ ಮಂದೆ ಎಲ್ಲಾದ್ರಗ ಇರ್ಬೇಕೂ ಬ್ರೋ
ಎಲ್ಲದ್ರಲ್ಲಿ ಇರ್ಬೇಕೂ ಬ್ರೋ ಜೀರಾ ದೊಂದೆ ಜೀವನ ಅಂದ್ರೆ ಬ್ಯಾಡ್ ಹ್ಯಾಬಿಟ್ಸ್ ಯಾವ ಮಾಡ್ಬಾರದು ಬ್ರೋ
ಹ್ಮ ಹ್ಮ
ನಿನ್ ಒಳ್ಳೇ ಅನ್ನದ್ರಲ್ಲಿ ಎಲ್ಲದ್ರಲ್ಲಿ ಇರ್ಬೇಕು ಬ್ರೋ
ನಿಮ ಇಷ್ಟ ಏನೋ ಮಾಡಿ ಒಳ್ಳೇದಾಗಲಿ
ಹಾ ಮತ್ತೆ
ಹೇಳ್ಬೇಕು ನೀವೆಲ್ಲಾ
ನೋಡಿ ಬ್ರೋ ಚೆನ್ನಾಗಿರ ಅದು ನಮ್ ಕಡೆ ಸಿಗ್ಲಲ್ಿದರು ಬನ್ನಿ ಬ್ರೋ ಬರು ಇನ್ನ ನಮ್ ಫ್ರಂಡ್ ಒಂದ್ ಕೌಫ ಾರ್್ಮಿಂಗ್ ಇದೆ
ಕೆ ಓಕೆ
ಅಲ್ಲಿ ಬೇಕಾದ್ರೆ ಅವ್ನವು ಚೆನ್ನಾಗಿದಾವ ಇಬ್ರು ಆಕ್ಳಗಳಗಳುಲ್ಲ
ಗೊತ್ತರಲ್ಲ ಸಿಗ್ತಿರಲ್ಲ ಬಿಡಿ ಮತ್ತೊ ರಿ ಮಾಡ್ತೀನಿ ಏನ್ ಸಿಕ್ತಿರಲ್ಲ ಇವಾಗ ಒಂದ ಸ್ವಲ್ಪ ಹೊರ್ಗಡೆ ಬೇರೆ ಹೋಗ್ತಿದ್ದೆ
ಹಾ
ಸಿಕ್ತಿರಲ್ಲ ಇನ್ನು ಸಿ ಬರ ಬರ್ತಿ ಯಾವ ಟೈಮ್ ಅದು ನಿಮ್ ಜಾಗ ಗೊತ್ತಿಿಲ್ಲ ದವ್ಲ ಕಳಸ
ಅಲ್ಲ ಹ ಸರಿ ಬರು ನಾ ಈಗ ಫೀಡ್ ಕೊಡಕ್ ಹೋಗಬೇಕಬ್ಬೋ ಇನ್ನೊಂದ್ ರೌಂಡ್ ಕ ಅವಗೆ ಹಾ ಸರಿ ಬ್ರೋ ಸರಿ ಬ ಓಕೆರು